ನಮಸ್
ಮಾಡ್ತಾ ಇದ್ದೀರಾ?
ನಾವು ಹೀಗೆ ಇದ್ವಿ, ನೀವು?
ಹ್ಮ ಮಾಡಳ ಸುಮ್ಮನೆ ಕುಡ್ಕೊಂಡ
ಹಾ ಹೇಗಿದ್ದೀರಾ?
ಹಾ ಚೆನ್ನಾಗಿದ್ದೀನಿ, ನೀವು?
ಹಾ ಚೆನ್ನಾಗೀದಿವಿ, ಕಾಫಿ, ಟೀ
ಹಾ ಕಾಫಿ ಟೀ ಎಲ್ಲಾ ನನ್ಗೆ ಕುಡ್ದು ಅಭ್ಯಾಸ ಅಲ್ಲ, ಇ ಹಾಸ್ಟೆಲ್ ಹೋಗಿ ನಾನು
ಹಾ
ಹೆ ಮಾಡದು ನೀರ್ಗೆ ಹಾಗಕ್ತರೋ ಹಾಗೆ ನೀರ್ ಆಗ್ತಾರ ಹಂಗೆ ಗೊತ್ತ ಆಗ್ತ ಇದುವರೆಗೂ ಎಷ್ಟ್ ವರ್ಷ ಆಗ್ತಾ ಬಂತು?
ಊಟ ಎಲ್ಲ ಆಹಾರ ಎಲ್ಲ
ಪರವಾಗಿಲ್ ನಾ ಚೆನ್ನ ಆದ್ರೆ ನಾನೇಂದ್ ಹೊಂದ್ಕೊಂಡ್ಬ ಬಿಟ್ಟಿದೀನಿ, ಏನ ಮಾಡಕ್ ಆಗಲ್ವಲ್ಲ, ಹ್ಮ ಹೊರಗಡೆ ಅಂತು ದಿನಾ ತಿನ್ನಕ್ ಆಗಲ್ಲ.
ಹ್ಮ್
ಅಡಿಕೆ ಹೊಂದಾಣಿಕೆ ಆಗಿತ್ತು, ಚನ್ನ ಪರವಾಗಿಲ್ಲ ಚೆನ್ನಂಗ್ ಮಾಡ್ತಾರ.
ಹ ಏನ್ಲಾ ಕಂಡ್ರೆ ಅದು ನ್ ತಿಂತಾ ತಿಂತಾ ಏನ್ ಗೊತ್ತಾ? ಆ ಡೈಲಿ ತಿಂತಾ ತಿಂತ ಅದೇ ಅಭ್ಯಾಸ ಆಗ್ಬಿಡುತ್ತಲ್ಲ ಆವಾಗ ಸರಿ ಹೋಗ್ಬಿಡುತ್ತೆ ಅಷ್ಟೇ.
ಹ್ಮ ಅದೇ ಪರ ನಿಕ್ಷೆ ಇದ್ಯಾ ಓದ್ಬೇಕು ಅನ್ಕೊಂಡಿದ್ದೀನಿ.
ಹಾ
ನೀವೇನ್ ಮಾಡ್ತಾ ಇದ್ರಿ?
ಹ್ಮ್ ನಾವು ಅದೇ ಓದ್ಬೇಕು ಅನ್ಕೊಂಡೆ ಸಂಜೆಯಿಂದ. ಸ್ವಲ್ಪ ಇಂಪೋರ್ಟೆಂಟ್ ಚಲ ಮಿ ಇಟ್ಟಿದ್ದೇನೆ ಬೆಳಗ್ಗೆ. ಓದ್ಬೇಕು ಅನ್ ಕೊಂಡ ಸಂಜೆ ಇಲ್ಲ
ಹ್ಮ ಟ
ಹಲೋ
ಹಲೋ
ಏನ್ ಮಾಡ್ತಿದೀರಾ?
ಏ ಸುಮ್ಮನೆ ಕುತ್ಕೊಂಡಿದ್ದೀನಿ.
ಹ್ಮ್ ಹಾಗೆ ಸುಮ್ನೆ ಕೂತಿದೆ.
ಊಟ ಎಲ್ಲ ಏನ ಇಷ್ಟ ನಿಂಗೆ?
ಹ್ಮ್ ಊಟ ಅಲ್ಲಿ ನನ್ಗೆ.
ಹ್ಮ.
ಪಲಾವ್ ಇಷ್ಟ ಆಗುತ್ತೆ.
ಆಮೇಲೆ.
ನಂಗ್ ಅದೇ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಟೊಮೆಟೊ ಬಾತ್ ಪಲಾವ್ ಅವ ಇಷ್ಟ ಆಗುತ್ತೆ. ಮನೆಯಲ್ಲಿ ನಮ್ ತಾತ ಮಾಡದ ಇಷ್ಟಾ ಆಗುತ್ತೆ ಪಲಾವು.
ನಿಮ್ ತಾತಾ ಮಾಡ್ತ ಗಾಡಿಗೆ ಮನೆಲೀ
ಹ ನಮ್ ತಾತ ಅಡ್ಗೆ ಮಾಡ್ತಳೆ ಮೊದ್ಲು ಅಡ್ಗೆ ಆ ಬಟ್ರು ಕೆಲ್ಸ ಮಾಡ್ತಾ ಇದ್ರು.
ಅಂದ್ರೆ ಮನೇಲಿ ಫುಲ್ಲು ನಿಮ್ಗೆ ಊಟಲ್ಲ ಅಂತ ಆಯ್ತ
ಹ ಏನ್ ಕೇಳ್ರು ಮಾಡ್ಕೊಡ್ತಾರೆ.
ಅದ ಇಷ್ಟ ಆಗುತ್ತೆ ನಿಮ್ಗ ಏನ್ ಇಷ್ಟ ಷ್ಟಗುತ್ತೆ ಊಟದಲ್ಲಿ?
ಓ ಚಪಾತಿ ಪಲಾವೂ. ಟೊಮೆಟೊ ಬಾತ್ ಎಲ್ಲ ಎಲ್ಲ ಇಷ್ಟ ಅದೇ ನಂಗು ಸ್ವಲ್ಪ ಉಪ್ಪಿಟ್ಟ ಇಷ್ಟಾ ಆಗಲ್ಲ. ಆಮೇಲೆ ಬಿಸಿ ಬೆಳೆ ಬಾತ್ ಈ ನಡುವೆ ಇಷ್ಟ ಅಂತ ಮೊದ್ಲೇ ನಾನ ಇಷ್ಟ ಇರಲಿಲ್ಲ ಬಿಸಿ ಬೆಳೆ ಭಾತ ಅಷ್ಟೇ ಇನ್ನೆಲ್ಲಾ ತಿಂತ ಹ ನಂಗೆ ಮಾಂಸಹಾರಿ ಆಗ್ಬೇಕು ಅಂತ ಅವಾಗ ಅವಾಗ ಅನಸ್ತ್ ಇರುತ್ತೆ ಯಾಕಂದ್ರ ನಮ್ಮ ಹಾಸ್ಟೆಲ್ಲಲ್ಲಿ ಲಲ್ಲಿದಿನಲ್ಲ ಅದಕೆ ಹಾ ನಾವ್ ಸಸ್ಯ ಹಾರಿ.
ಹಾ
ನ ನಮ್ಮ ಹಾಸ್ಟೆಲೆಲ್ಲಾ ತಿಂತಾ ಇರ್ತಾರೆ ನಂಗೆ ನಂಗೆ ಬಿರಿಯಾನಿ ಸ್ಮೆಲ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ತ್ತ. ನನ್ ಕಾಲೇಜ ಬರ್ಬೇಕಾದ್ರೂ ಕೂಡ ಅಷ್ಟೇ ಅಲ್ಲೆಲ್ಲ ಹೋಟೆಲ್
ಆಗ್ಬಿಡಿ ಅಷ್ಟೆ ಏನು ಮಾಡಕ್ಕ ಆಗಲ್ಲ.
ಆಗ್ಬೇಕು ಅನ್ಸುತ್ತೆ ಆದ್ರೆ ಆ ಚಿಕ್ಕೆನ್ ಚಿಕ್ಕನ್ ಇರುತ್ತಲ್ಲ ಮೆತ್ತ ಮೆತ್ತಗಿರುತ್ತಲ್ಲ ನಂಗೆ ಗೆ ಯಾಕೋ ಇಷ್ಟ ಆಗಲ್ಲ ಮೊದ್ಲು ನನ್ಗೆ ಸೋಯಾಬೀನ್ ಇರುತ್ತಲ್ಲ ಹ ರೈಸ್ ತಿಂತೀನಿ
ಹಾ
ಸೋಯಾಬನ್ ಇರುತ್ತಲ್ಲ ಅದು ಮೊದ್ಲು ಚಿಕನ್ ತರ ಆಯ್ತು ಆದ್ರೆ ಇವಾಗ ಅಜಷ್ಟ ಆಗ್ಬಿಟ್ಟಿದ್ದೀನಿ ಅದಕ್ಕೆ ಚಿಕನ್ ಮಾಡ್ಬೇಕು ಅನ್ಕೊಳ್ತೀಿನಿ ಮಾಡ್ ಕೋಳ್ತಿ ಮುಂದೆ ನನ್ ಗಂಡ ಏನಾರ ಚಿಕನ್ ಮಾಂಸಾಹಾರಿ ಆಗ್ಬಿಟ್ರೆ ನಾನು ಆಗ್ಲೇಬೇಕಲ್ಲ ಆಗ್ತೀನಿ.
ಮತ್ತ ನೀವು ಸಸ್ಯ ಹರಿ ಓಂ ಮಾಂಸಾಹಾರಿ ಸಾರಿ ಆಗಲ್ಲ ಆಥರ ಆಗಲ್ಲ ಅನ್ಸದೆ ಆದ್ರೆ ಹಾಗೆ ಇಲ್ಲ ಅಷ್ಟೇ
ಹಾ ನಾನ್ ತಿಂತೀನಿ ಮತ್ತೆ ಅದ್ರ ಯಾಕಂದ್ರೆ ಹಂಗೆ ಹೋಟ್ಲ್ಗೆ ಹೋದಾಗ ಸತ್ಯಹಾರಿಗಳಿಗೆ ಜಾಸ್ತಿ ವಿಧ ಏನ ಜಾಸ್ತಿ ಸೀಟ ಹೈಟ್ಸ್ ಇರಲ್ಲ.
ಹಾ
ಅದಕ್ಕೆ ಮಾಂಸಾಹಾರಿ ಆಗಣ ಅಂತ ಅನ್ಕೊಂಡಿದ್ದೀನಿ ನೋಡ್ತೀನಿ ತಿನ್ನಿ ಆದ್ರೆ
ಹಾ.. ನಿಮ್ಗೆ ಒಂದಿನ ಒಂದಿನ ಪೂರ್ಣ ಬಿಡುವ ಸಿಕ್ರ ಏನ್ ಮಾಡ್ತೀರಾ
ಸಿಕ್ರೆ ಯಲಗಾದರೂ ಹೋಗ್ತಿವಿ ಹೋಗ್ಬೇಕು..
ಹ
ಹೋಗ್ಲಿ ಚೆನ್ನಾಗ್ ಸುತ್ತಾಡ್ಬೇಕು ಅಂತ ಆಸೆ ನಮ್ಗೆ
ಹ್ಮ
ಹೌ
ಹೋಗ್ತೀರಾ ನೀವು ನಿಮ್ಗೆ ಗೆಳತಿ ಗೆಳ್ತಿಯಾರೆ ಎಲ್ಲಾ
ಅವಾಗ ಅವಾಗ ಹೋಗ್ತೀವಿ ಆದ್ರೆ ಕೆಲವೊಂದ ಕಾರಣಾಂತರಗಳಿಂದ ಹೋಗಕ್ ಆಗಲ್ಲ.
ಹ
ನೀವು ನೀವ್ ಎಲಗಾದರು ಹೋಗಿದ್ರ ಈ ನಡುವೆ ಈ ವಾರದಲ್ಲಿ.
ಇಲ್ಲ ಕಣೆ ನಮ್ ಗೆಳತಿಯರು ಅದಕ್ಕೆಲ್ಲಾ... ಒಪ್ಕೊಳಲ್ಲ ಎಲ್ಲಾದ್ರೂ ಹೋಗೋಣ ಅಂದ್ರೆ. ಅದ್ರಿಂದ ಜಾಸ್ತಿ ಎಲ್ಲೂ ಹೋಗಲ್ಲ.
ಹಾ
ಹ್ಮ ವರ್ಷದಲ್ ಒಂದ್ಸಲಿ ಹೋಗೋದ ದೊಡ್ಡ ಖುಷಿ ಅನ್ಕೋಬೇಕ ನಾನು
ಹಂಗಾದರೆ ಈ ಸರಿ ರಜಾ ಸಿಕ್ಕರೆ ಹೋಗ್ ಬನ್ನಿ ಒಪ್ಕೊಳ್ತಾರೆ ಈ ಸರಿ
ಹ್ಮ್ ನೋಡತೇನ್ರಿ ಏನ್ ಹೇಳ್ತಾರೋ ಹ್ಮ್ ನೋಡಕ್ ನೋಡಣ ಕಣ್ರಿ ಏನ್ ಹೇಳ್ತಾರ ಅವರು
ಹಾ
ಹಾ
ಹಾ ಹಾಗ ಇರುತ್ತೆ
ನಿಮ್ ಜೀವನದಲ್ಲಿ ಸ್ಫೂರ್ತಿ ಕೊಟ್ಟ ವ್ಯಕ್ತಿ ಯಾರು
ಏ ದರ್ಶನ್
ಓ ಯಾರ್ರೀ ಅವರು
ಗೊತ್ತಿರುತ್ತೆ ಬಿಡ್ರಿ ನೀವು ಡವ್ ಆಡ್ತಾ ಇದ್ದೀರಾ ಅಂತಾನೂ ಗೊತ್ತು ನನ್ಗೆ
ಏ ಇಲ್ಲ ಕಣ್ರಿ ಗೊತ್ತಿಲ್ಲ
ಬಿಡಿ ನಿಮ್ಮಂತ ಅವ್ರು ತಿ ಏನು ಮಾಡ್ಬೇಕಾಗಿಲ್ಲ ಬಿಡಿ ನೀವು
ಇಲ್ಲ ಕಂಡ್ರಿ ಆದ್ರೆ ಹುಡುಕ್ ಹುಡ್ಕಿನಿ ನಾನನ್ ಯಾರಂತ
ಪರ್ವಾಗಿಲ್ಲ ಬಿಡ್ರಿ ನಿಮ್ಗೆ ವಾಟ್ಸಪ್ ನಂಬರ್ ಇದ್ರೆ ಕಳ್ಸಿ ನಾನೇ ಕಳಸ್ತೀನಿ ನಿಮ್ಗೆ
ಇಲ್ಲ ಕಂಡ್ರಿ ಹಂಗಿಲ್ಲ ಕೊಡಲ್ಲ
ಇಲ್ಲ ಹೌದು ಕಳ್ಸೋದೇನ ಕೇಳಿ ನೀವು ಗೂಗಲ್ ಎಲ್ಲೇ ಹುಡ್ಕಿ ಸಿಗುತ್ತೆ
ಹ್ಮ್..
ತುಂಬಾ ಫೇಮಸ್ ಅದು ಈ ಕಾಲ್ಡ ಅಂದ್ರೆ ಇದಿದದು ಫೇಮಸ್ ಆಗ್ತಾ ಇದಾರೆ ನಿಮ್ಗೆ ಗೊಿರೋದು ಗೊಿರ್ಬೇಕು ಆದ್ರೆ ನಿಮ್ ನೀವು್ ನೋಡಿರ್ತ್ರ ಅದ ಅವ್ರೇ ಅಂತ ಗೊತ್ತಿರೋಲ್ಲ ಬಿಡಿ
ಹೌದೌದು
ಇಲ್ಲಾ...
ನಿಮ್ಗೆ ಇವಾಗ ಪ್ರವಾಸ ಹೋಗುವ ಅವಕಾಶ ಸಿಕ್ಕ್ರೆ ಯಾವ್ ಸ್ಥಳಕ್ ಹೋಗ್ತೀರಾ
ಹ
ಇಲ್ಲಾ.. ಹ...
ಹಾ ಕೂರ್ಗು ಸಕಲೇಶ್ಪುರಾ.. ದೂದ್ ಸಾಗರ್ ಅಂದ್ರೊ ದೂಧ್ ಸಾಗರ್ ಅಂದ್ರೆ ನಮಗೆ ತುಂಬಾ ಇಷ್ಟ ತ್ತ ಗೋವಾದಲ್ಲಿದೆ ಸಾಕತ್ ಕಾಣ್ಸತ್ ಟ್ರೈನ್ ಇಂದ ನೋಡಿದ್ರೆ
ಹಾ
ನೋಡ್ಬೇಕು ಈ ವಾತಾವರಣದಲ್ಲಿ ಇದದು ಚೆನ್ನಾಗ ಕಾಣ್ಸ್ತಿದೆ ನಿಮಗೆ ನಿಮ್ಗೆ ನ್ ಹೋಗ್ಬೇಕುಂತ
ಹ್ಮ್ ನನ್ಗೆ ಈತರ ಬೆಟ್ಟ ಗುಟ್ಟ ಮರಗಿಡಗಳು ಈ ಕಡೆ ಮಲೆನಾಡು ನಂಗ ಆತರ ಸ್ಥಳಕ್ ಹೋಗ್ಬೇಕಂದ್ರೆ ಜಾಸ್ತಿ ಇಷ್ಟ ಆ ನೀರೆಲ್ಲಾ ಬರ್ತ ಬರ್ತಾ ಇರ್ಬೇಕು ಆತರ ಸ್ಥಳಗಳೆಷ್ಟ ಇಸ್ಟ ನನ್ಗೆ
ಇದವರ್ಗು ಎಲ್ಲಾದ್ರು ಹೋಗಿದ್ದೀರ ಆತರ
ಹ್ಮ್ ಆತರ ಅಂದ್ರೆ ಅದೇ ಜೋಕ್ ಫಾಲ್ಸ್ ಹಾ ಹ್ಮ್ ಅದ
ಮತ್ತೆ ಮತ್ತೆ ಕುಟುಂಬದ ಜೊತೆ ಹೋಗಿಲ್ವಾ ನೀವು
ಹಾ ಕುಟುಂಬ ಜೊತೆನೆ ಹೋಗಿದ್ದೆ ಅದು ಹ್ಮ್ ಮತ್ತೆ ನೀವು ಎ ಚೆನ್ನಾಗಿ ಇಲ್ಲ ಆದ್ರೆ ಏನ್ ಗೊತ್ತೇ ಅನ್ರಿ ನಾನು ಕುಟುಂಬ ಜೊತೆ ಹೋಗ್ಬಿಟ್ಟಿದ್ನ ಅದ್ರಲ್ಲಿ ಏ ಒಬ್ಬಳ ಹಾ ಆಮೇಲೆ ಒಬ್ಳ ಚಿಕ್ಕೋಳು ಅಂದ್ರೆ ಹ್ಮ್ ನನ್ನ ಏಜ್ ಅಲ್ಲಿ ನನ್ ವಯಸ್ಸಲ್ಲಿ ಅ ಇನ್ನಲ್ಲಾರುನು ಅಪ್ಪ ಅ ಅಪ್ಪ ಅಮ್ಮ ಮಾವಾಗ ದೊಡ್ಡ ಪಾತ್ರ ಇದಿದ್ದಲ್ಲಿ ಅದ್ರಿಂದ ನಂಗೆ ಅವ್ರ ಜೊತೆ ಒಂದ್ಕೊಳಕೆ ಕಷ್ಟ ಆಗ್ತೈತಿ ಇವಾಗ ಗೊತ್ತಲ್ವಾ ನಾವು ಹೇಗ್ ತೀಗ ಮಾಡ್ತೀವಿ ಅವ್ರ ಹೇಗ್ ಎಷ್ಟ ಯೋಚನೆ ಮಾಡ್ತಾರೆ ಅಂತ ನಾನ ಬನ್ನಿ ನೃತ್ಯ ಮಾಡೋಣ ಅಂದ್ರೆ ಅವರು ಇಲ್ಲ ಮಲಗ್ಬೇಕು ಅಂತ ಇದ್ರು ನಾನ್ ಬನ್ನಿ ರಿಲ್ಮಾಡೋಣ ಅಂದ್ರೆ ಇಲ್ಲ ನಾವು ವಿಶ್ರಾಂತಿ ಪಡ್ಬೇಕು ಅಂತ ಇದ್ರು ಹೀಗೆ ಆಗ್ತ ಇತ್ತು ನನ್ಗೆ ಒಂದ್ ದಿವಸ ಓಕೆ ಮತ್ತೆ ಎರಡನೇ ದಿವ್ಸನುೂ ಹಾಗೆ ಆಯ್ತು ನಾವು ಹ್ಮ್ ನಾಲ್ಕ್ ಅಹ ನಾಲ್ಕ್ ದಿವ್ಸ ಹೋಗಿದ್ವಿ ಹಾಗೆ ಆಗ್ಬಿಡ್ ನಂಗೆ ಬೇಜಾರಆಗ್ಬಿಡ್ತು ಅಷ್ಟೇ
ಹೌದಾ ಯಾರ ಬಂದ ಹಾದ ಹ ಹಲೋ
ಹ ಏನ್ ನಡ್ತಿದೆ ಮುಂದೆ ಏನಾಗಗ್ಬೇಕ ಅನ್ಕೊಂಡಿದ್ದೀರಾ
ಹ ಅದೇ ಇವಾಗ ಇಂಜಿನಿಯರಿಂಗ್ ಮಾಡ್ತಂದ್ರೆ ಇಂಜಿನಿಯರಿಂಗ್ಗೆ ಸಂಪೂರ್ಣಗೊಳ್ತೀನಿ ನೀವ್ ಇನ್ನೇನ್ ಮಾಡ್ತದಇದೀರಾ
ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ಬಟ್ ಅ ಅದ್ರ ಮುಂದೆ ಏನಾದರೂ ವ್ಯವಹಾರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ
ಹೌದಾ
ಹ್ಮ್
ಹ್ಮ ಏನ್ ಮಾಡ್ಬೇಕು ಅನ್ಕೊಂಡಿದೀರ ವ್ಯವಹಾರ ಮುಂದ
ಜವಹರನ ಬಟ್ಟೆ ಅಂಗಡಿ ಅದ ಒಂದೇ ಗೊತ್ತಿರೋದು ನೋಡೋಣ ಇನ್ನು ಮುಂದೆ ಅವಾಗ ಇನ್ನತಿನ ಯೋಚನೆ ಮಾಡಿ. ಮಾಡ್ಬೇಕು. ಸನ್ನ
ಹೌದಾ
ಹ್ಮು ಹೊಸ್ದಾಗ ಏನಾದ್ರು ಕಲಿಬೇಕು ಅಂತ. ಆಸೆ ಇದೆಯಾ
ಹ್ಮು ಅದೇ ಹೇಳದೆ ಎಲ್ಲ ನಾನು ಎರಡನೇ ವರ್ಷದಲ್ಲ ಇದ್ದನಿ ಮುಂದೆ ಏನಾದ್ರು ಅಲ್ಲಿ ಒಂದ ಕೆಲ್ಸ ಬೇಕ ಹಕೊಂಡ್ರೆ ಏನ್ ಕಲಿಬೇಕಲ್ಲ
ಹಾ
ಕ ಪಕ ಕೊನೆ ಪ್ರೋಗ್ರ ಹ್ಮ್ ಸರಿ
ನಿಮ್ಗ್ ವಿಶ್ರಾಂತಿ ಬೇಕು ಅಂದ್ರೆ ಏನ್ ಮಾಡ್ತೀರಾ.
ನನ್ ನಾನ್ ಮಳಗೆ ಫೋನ್ ಮಾಡಿದ ನನಗೆ ದೊಡ್ಡ ಖುಷಿ
ಹಹ ಆದ್ರೂ ತುಂಬಾ ನೋಡ್ಬಿಡ್ರಿ ಕಣ್ರಿ ಕಣ್ಣೆಲ್ಲಾ ಪ್ರಾಬ್ಲಮ್ ಆಗಿತ್ತಲ್ಲ.
ಹ್ಮ ಮ ಹಾಗೆ ಇರು ಏನು ಮಾಡಕ್ ಆಗಲ್ಲ ನಂಗೆ.
ನಂಗ ಆ ತರ ಅಂದ್ರೆ ನನ್ಗೆ ಕುಟುಂಬ ಜೊತೆ ಸಮಯ ಕಳಿಬೇಕು ಅಂದೆ ಜಾಸ್ತಿ ಇಷ್ಟ.
ಹೌದಾ
ಕುಟುಂಬ ಜೊತೆ ಫ್ರೆಂಡ್ಸ್ ಜೊತೆ ಸಾಕು ಅದೇ ಒಂದ್ ನನ್ಗೆ ವಿಶ್ರಾಂತಿ.
ಹಾ
ಹ್ಮ ಅಂದ್ರೆ ಈ ಕಾರ್ಯ ಅಲ್ಲಿ ಎಲ್ಲೋ ಅಲ್ಲ ಆ ಒಂದ. ಹತ್ರ ಎಲ್ಲ ಕುತ್ಕೋಬೇಕು ಮಾತಾಡ್ಬೇಕು. ಎಲ್ಲಾ ನಮ್ಮ ಹ್ಮ ನಾವು ಅವ್ರಗೆ ಹೇಳ್ಕೊಬೇಕು ಅವ್ರು ನಮ್ಗೆ ಹೇಳ್ಕೊಬೇಕು. ಅಥರಾ
ಅಣ್
ಹ್ಮ್ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕು. ಆ ತರ ಇಷ್ಟ ಆತರ ಸಮಯ ಕಲಿಯೆಕ್ ಇಷ್ಟ ನನ್ಗೆ
ಹ್ಮು ಹ್ಮು
ಸರಿ ಸರಿ ರೂಪ ಅವರೇ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಮತ್ತೊಂದ ಕರೆಯಲ್ಲಿ ಸಿಗೋಣ.
ಸರಿಯಾದ
ಹ್ಮ